ಅಬೂ ಏನೋಡ ಫೋನ್ ಮಾಡಿ ಆರಾಮಲ್ಲ
ನೀನರಾಮಾ
ಹ್ಮ್ ಆರಾಮ್ ನೋಡು ಹೆಂಗ ಮತ್ತ ಎಲ್ಲಾ ಸಮಾಚಾರ
ಹಾ ಸಂಜ ಆರಾಮ್ ಮಾಡಪಾ ನೀನ್ ನ್ ಮಾಡತಿ ಏನಿಲ್ಲಾ
ಏನಿಲ್ಲ ನಿನ್ನೆ ಮ್ಯಾಚ್ ನೋಡುದಲೋ ಹೆಂಗ್ ಮಾಡಡದ್ರ ಆರ್ ಸಿ ಬೀ ರೂ
ಹದು ಎ ಪೂರ ಒಂದ ಸೈಡ್ ಮ್ಯಾಚ್ ಬಾ ಆರ್ ಸಿ ಬಿದಾಗ
ಹಏ ಬಾಲರ್ ಹೆಂಗ ಡೆ ಭುವನೇಶ್ವರ್ ಕುಮಾರ್ ಹೆಜಲಡ್ಡ ಕುರ್ನಾಲ್ ಪಾಂಡ್ಯ ರಶಕ್ ಸಲಾಮ
ವಾಲ -
ಹ್ಮ್ ಈಗ ಎಡಡು ಇರುವ - ಪಿಟ್ಟಾಗಿ ಬರ ಬ್ಯಾಟಿಂಗ್ ಅಂದ್ರೆ ತಗೊಂಡ ಏನ್ ಮಾಡ್ತೇವಿ
ಬ್ಯಾಕ್ ಟು ಬ್ಯಾಕ್ ಟ್ರೋಫಿ ಹೊಡ್ರು ಈಗ
ಹ್ಮ್ ಹದಿನೆಂಟು ವರ್ಷ ಶ್ರಮಪ ಎಷ್ಟ -
ಹಾ ಹದಿನ ಹಸ ಆಯತ ಇನ್ ಮೇಲಿಂದ ನಮ್ಮೆ ಅನ್ಬೇಕು ಕಪ್ಪುಗಳ ಎಲ್ಲ
ಹ್ಮ್ ಎರಡ್ ವರ್ಷ ನಾಲ್ಕ್ ಕಪ್ಪಗೆದ್ದು ಅರ್ಸಿ ಬಿನ ಲೇಡೀಸ್ ಮತ್ತೆ ಬೈಸ್
ಹಾ ಹ ಲೇಡಿಸಸ್ನ ಬ್ಯಾಕ್ ಟು ಬ್ಯಾಕ್ ಅದಾಡು
ಯಾರು ಕ್ರಿಯೇಟ್ ಮಾಡಕ ಆಗಲ್ಲ ರೇಶ್
ಏ ಯಾರಲ್ಲ ಯಾರ್ ಕೈಲಿ ಸು ಮಕ್ಕಳ - ಹೊದರ್ತಾರೆ ಎಲ್ಲರ ಹಂಗ ಹಿಂಗ ನಮ್ದ -
ಹ್ಮ್ ಏನಪ್ಪಾ ನಾವ್ ಇಲ್ಲಿ ಅನ್ನ ತಿಂತೀವಿ ಅಂದ್ರ ಇಲ್ಲಿ ಸಪೋರ್ಟ್ ಮಾಡ್ಬೇಕು ಕೆಲವಬ್ರು ಇರ್ತಾರ ಆ ಟೀಮು ಈ ಟೀಮು ಅಂತ ಹೇಳಿ.
ನಮ ದೋಸ್ತ್ರಿ ಎಷ್ಟ್ ಮಂದಿ ಆರೋ ಮಾರಾಯ ಇಲ್ಲಿದ್ದು ಎ ಸಿ ಎಸ್ ಕೆ ಸಪೋರ್ಟ್ ಮಾಡಿದೆ ಮುಂಬೈ ಸಪೋರ್ಟ್ ಮಾಡಿದೆ ಮಾಡ್ತಾರ ಮಕ್ಕಳ ಎಲ್ಲಾರ.
ಏ ಸಪೋರ್ಟ್ ಮಾಡ್ಲೋ ಟೀಮ್ ನ್ಯಾಗ ಒಬ್ಬ ಪ್ಲೇಯರ್ಗೆ ಸಪೋರ್ಟ್ ಮಾಡಿದ್ರೆ ನಮ ಪರಾಕ್ ಬುಳಲ ಅದು ಬಿಟ್ಟ. ಟೀಮ್ ಚೇಂಜ್ ಮಾಡ್ತಾರಲ್ಲಾ ಈಗ ನಾವು ಧೋನಿ ಅಭಿಮಾನಿಗಳು ಇರ್ತಿವಿ ಧೋನಿ- ಪಾಪ ಅವನು ದೇಶಕ್ಕೆ ಕಷ್ಟಪಟ್ಟಾನ ಶ್ರಮ ಪಟ್ಟಾನ ಒಪ್ಕೋತೀವಿ. ಈವಾಗ ಅವ್ರ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ನಮ್ಗೆ ಇರಲ್ಲ ಸುಮ್ಮನೆ ಮಾತ- ತಡಕಬಾರದು ಇವು ಸುಮ್ಮನೆ ದಿಮಾಕ್ ಮಾಡತಪ್ಪ ಹುಡುಗರು.
ಹಾ ಟ್ರೋಲ್ ಮಾಡಿದೆ ಅದು ಮಾಡಿದೆ. ತ್ತು ಮಾಡಿದ ಹ ಅವ್ರದ ಏನ್ ಆಗಲ್ಲ ಕಾಲ ಸಮಾನ ಆಗ. ಲಿ ಇವರಂಗಗೆ.
ಹ್ಮ್ ಪಾಪ್ ನಮ್ ದೇಶದ ಸಲಯಗ ಎ ಔಟ್ ಆಫ್ ಕಂಟ್ರಿಗೆ ಹೋಗಿ ಅಲ್ಲಿ ಜಗಳ- ತೆಗೆದು.
ಹ್ಮ್ ಎಲ್ಲಾ ಮಾಡ್ದಾರ ಪಾಪ ಅವರು ಸಲ ಗ ಹ್ಹ್. ದು ಎಲ್ಲ ಮಾಡಬಾರದು.
ಹ್ಮ್ ಅವರು ಕಷ್ಟಪಟ್ಟೆ ಮ್ಯಾಲ ಬಂದಿರ್ತಾರೆ.
ಹ್ಮ್ ಇವ ತಿಳಿಯಲ್ಲ ಇವಕ ಹುಡುಗರ್ರಿಗೆ ಹಂಗಾಗ. ಎಲ್ಲ ಸವಂದೊಂದಕ್ಕ.
ಹ್ಮ್ ಸ -
ಹ್ಮ್ ಹ ಈಗ ಮತ್ತೆ ಕ ಕನ್ನಡ ಇಂಡಸ್ಟ್ರಿದಾಗ ನೋಡ ದರ್ಶನ್ ಸುದೀಪ್ ಯಸ್ ನಾ ನೀ ನನ್ ಅನಾಕಂತ.
ನಂಬರ್ ಒನ್ ಇಡೀ ವರ್ಲ್ಡ್ ಗೆ ನಂಬರ್ ಒನ್ ಹೀರೋ ಆಗಕ್ ಈಗ ರಿಯಲ್ ಆಗಿ. ಫಸ್ಟ್ಗೆ ಸೀರೆಲ್ ಮಾಡ್ಕೊಂಡ್ ಬಂದಾವ ಅವ.
ಕಮ್ಮಂದ
ಸೀರಿಯಲ್ ಮಾಡ್ಕೊಂಡು ಸಣ್ಣ ಪುಟ್ಟ ಪಿಕ್ಚರ್ ತಗದು ಅದು ತಗೋದು ಪಿಕ್-
ಹ್ಮ್ ಹಾ ಫುಲ್ ಹಿಟ್ಟಾಗಿಬಟ್ಟಗೆ
ಟಾಕ್ಷಿಕ್ ಮನೆ ಟ್ರೈಲರ್ ನೋಡಿದಲ್ ಹೆಂಗ ಐತಿ.
ಏನೋ ಗಿಚ್ಚು ಟ್ರೈಲರ್ ಬಿಡು ಪೂರಾ ಮೀರ್ಸ್ತದೇನಂತ ನಾನ ಎಲ್ಲಾ ಮೂವಿಗಳಿಗೆ ಅದು.
ಹ್ಮ್ ಮನನೆೇ ಲಾಂಚ್ ಆಗದಿತ್ತು. ಜೂನ್ ನಾಲ್ಕಕ್ ಅಂತ ನ ಬರ್ಬೋದು ಇನ್ನ ಇನ್ನೊಂದ ಎರಡು ದಿನ ಅಲ್ಲ.
ಎರಡ್ ಮೂರ್ ದಿನ ಅಂದ್ರನು ಅವಂದ ಹಿಂಗ್ ಮೂರ್ ವರ್ಷ ಎರಡ್ ಮೂರ್ ವರ್ಷ ಬಿಟ್ರ ನಾವ್ ಮೂವಿಗಳ ಬಾರಿ ಇಟ್ಟ ಆತವ ನ್ ಮೂವಿ
ಹ್ಮ್ ಮತ್ತ ಹಂಗ ಬೆಳದ ಬಿಟ್ಟ ನ ಕೆಜಿಎಫ್ ಆತರ ಮಾಡಿ ಬಿಡ್ತು ಅವನಿಗೆ ಅದು ನೋಡ್ ಆಪರ್ ಶ್ರೀ. ಮುರುಳಿಗಿತ್ತು ಶ್ರೀ ಮುರುಳಿ ಅಂತ ರರಿಜೆಕ್ಟ್ ಮಾಡಿದ್ದು
ನಿಮ್ಮನ್ನ
ಯಾವ ಲೆವೆಲ್ಗ ನೋಡಿ ಈಗ
ಎಲ್ಲಾ ಒಂದು ಲೇವಲೆ ಬೇರೆ ಒಂದ ಇದು
ಬೆಲಿತನಪ್ಪ ಅಷ್ಟೇ ಕನ್ನಡ ಇಂಟರೆಸ್ಟ್ ಬೆಲ್ದಂದ್ರೆ ಬಿಡಬೇಡ ರಾ ಈಗ ನೋಡ ಹೋ ಮುಂಬೈದ ಸೆಟ್ ಆಗಿದೆ ಬೆಂಗಳೂರಿನಲ್ಲಿ ಇಲ್ಲ
ಹಾ ಹಂಗದ ನೋಡ ಎಲ್ಲಾರ ಹಂಗಗೆ ಈಗ ಮತ್ತೆ ಒಂದಿಬ್ರು ಮೂರ ನಾಕ್ ಮಂದಿ ಇಲ್ಲೇ ಇರ್ತಾರ
ಹ್ಮ್ ಮಾಡಬೇಕು ಪಿಚ್ಚರ್ ಫೋಟೋ ಸ್ಟೇಟ್ಗೆ ಕರ್ನಾಟಕ ಬಿಟ್ಟು ಹೋಗ್ಬಾರ್ದು ಸುದೀಪ್ನು ಎಷ್ಟು ಮೂವಿ ಮಾಡ್ಯನೆ ಹೇಳ ಯಾವ ಯಾವ ಇಂಡಿಯಾ ಇಂಟರೆಸ್ಟ್ ಎಲ್ಲಾ ಮಾಡೋಣ
ಮಾಡೇ ನ ಅವನ್ ಎಲ್ಲಾ ಹಿಂದಿ ಬಾಲಿವುಡ್ ಮೂವಿದಾಗ ಮೂಗನ ಬಾಹುಬಲಿ ಎದ್ರಾಗ ಎಲ್ಲ
ಅದೇ ವೀರಸಂಹರೆೆಡ್ಡಿ ವೀರಸಂಹ ರೆಡ್ಡಿ ಅಂತ ಒಂದ್ ಮಾಡ್ರ ಅದು ಬ್ರಿಟಿಷರ್ ಅದೆಂಗೈತೆ ಐತೆ ಮತ್ತೆ ರಥ ರಕ್ತಚರಿ ಟು ಆದಾಗ ಮಾಡೋಣ
ಭಾರಿ ಮಾಡೋಣ
ಬೇಜಾರ್ ಮಾಡೋಣ ಮತ್ತೆ ಈಗ
ಹ್ಮ್ ಈಗ ಈಗ
ಅದು ಈಗ ಈಗ ಅವೆಲ್ಲ ಆಕ್ಟಂಗ್ ಮಾಡ್ಬಿಟ್ಟ ಹುಚ್ಚ ಬಿ ಅವೆ ಮಾಡ್ಯಾನ ಆದ್ರ ಕನ್ನಡ ಬಿಟ್ಟ ಹೋಗಿಲ್ಲ ಅವವ ಕನ್ನಡ ಇಂಡಸ್ಟ್ರಿ ಇದಾನೆ
ಹ್ಮ್ ಹ್ಮ್ ಕನ್ನಡ ಇಂಡಸ್ಟ್ರಿ ನಾಗೆ ಇದ್ದಾನೆ
ನಮ್ಗ್ ಬೇಕಾಗಿದ್ದು ಇಂಥ ಆಕ್ಟರ್ ಹಿಂಗ ಕನ್ನಡ ಒಳಗ ಮೊದಲು ಬೆಳೀಿತಾನ ಕನ್ನಡ ಬೆಳೆದಿಂದ ಯಾ ಕನ್ನಡ ಅ
ಹಾ ಹಂಗೆ ಆ ನೋಡಿ ಯಶ್ ತಿನ್ ಪಾಡ್ದಾಗೆ ಬೆಳಗಾವಿ ಆಕಡೆ ಆಗೋದಾನ
ಹ್ಮ್ ಔಟ್ ಆಫ್ ಕಂಟ್ರಿ ಹೋಗಕತ್ ಮಾಡೇನ್ ಅಿಸಸ್ತದ ಈಗ
ಏ ಓದ್ತಾನಾವ ಆಯ್ತು ಈಗ ಏನ ಇಲ್ಲಿ ಇಂಡಿಯಾದಾಗ ಏನಿಲ್ಲಪ್ಪ ಅಂತ ಹಯ್ಬಿಡ್ತನಾವ
ಏ ಬರೀ ವಿಲ್ಲನ್ ಪಾತ್ರ ಮಾಡಕೆ ಎರಡ್ ಎರಡ್ ನೂರ್ ಕೋಡ್ ತೋತಾನ ಅಂದ್ರ ಮತ್ತೆ ಯಾವ ಲೆವೆಲ್ಗ ಇರ್ಬಹದು
ಹಾ ಮತ್ತೆ ಪರವಾಗಿಲ್ಲ ಅಷ್ಟಟ್ ತಗೊಂಡ ಅಂದ್ರೆ ಏನ್ ಅವಂದು ಲೈಫ ಇದಲ್ಲ ಪಲ್ ಏನ್ ಪುರಾ
ಹ್ಮ್
ಹ ಲೈಫ್ ಸೆಟ್ ಆದಂಗೆ ಅವಂದು
ನಾವು ಸುಮಮ್ಮ ಎಲ್ಲಾರ ಸೇರ್ಬೇಕಪ್ಪಾ ಫಿಲ್ಮ್ ಇಂಡಿಯಾಸ್ಟ್ರ ಒಳಗ ಏನ ಸಣ್ಣಪುಟ ಕೆಲಸ ಮಾಡ್ಕೊಂಡು ಅರ್ಬಾಗ ಅಲ್ಲೇ
ಹ್ಮ ಹ್ಮ್ ಮೊದಲ ಸ್ವಲ್ಪ ಹ್ಮ್
ಇಾದ್ ಮಾಡೋ ಕೆಲ್ಸ ಇವೇನ್ ಪರ್ಮನೆಂಟ್ ಅಲ್ಲ ಮನ್ಯಾಗ ಓದು ಶಾಲಿ ಕಲಿ ಅಂತರ ಇವಲ್ಲ ಕಲ್ತ್ ಏನ್ ಮಾಡ್ತ ಹೇಳ
ಹೆಂಗಗೆ ಅದ ಈಗ ಹ್ಮ್ ಹ್ಮ್ ದುಡ್ಡಿದಿ ಇರುತ್ತ ನೀ ಹೆಂಗೆ
ನಮ್ಮ್ ಮನ ಆಗತ್ತು ತಂದೆ ತಾಯಿ ಅದಕ್ ಕಲಸತಾರ ಮುಂದ ಒಂದ್ಸಲ ನನ್ ಮಗ ಶ್ರಮ ತನಪ್ಪ ನಮಗೆನ ನೋಡ್ಕ ತ್ತನ್ನ ಕಷ್ಟದಾಗಿ ಇಡಲ್ಲ ಅಂತ ಅವ್ರರು ಅನ್ಕೊಂಡಿರ್ತಾರೆ ಈದರ ಸಾಲ ಕಲ್ಕತದ್ರರು ಕಷ್ಟ ಎಲ್ಲೀರ
ಹಂಗ ಅದು ಈಗೆಲ್ಲಾ ರೇಶನ್ ಹ ಹೆಂಗ ಆಬ ಬಿಟ್ಟದಂದ್ರೆ ರೊಕ್ಕದ ಮೇಲೆ ನಿಂತದ ಈಗಲ್ಲ ಹ್ಮ್ ದ್ರನೇ ಎಜುಕೇಶನ್ ಇಲ್ಲಾಂದ್ರೆ ಇಲ್ಲ
ಸ್ವಾಮಿ ವಿವೇಕಾನಂದರ ಒಂದ್ ಮಾತ ಇಲ್ಲ ವಯಸ್ಸ್ದಾಗಲೇ ಕತ್ತಿಗ ಇದ್ದದುಡಿ ವಯಸ್ ಸ ಆದ್ಮೇ ರೊಕ್ಕದ ಮ್ಯಾಗ ಕೂತ್ ಮುಕ್ಕಕತ್ಂತರ್ಲಂಗ
ಹ್ಮ್ ಹ್ಮ
ಸುಮರಾಮ್ ಈಗ ವಯಸ್ಸ್ದಾಗೆ ದುಡಿಬೇಕು ಮುಂದ ದುಡಿತವಿ ಅಂದ್ರೆ ಆಗಲ್ಲ
ಹಾ ಹಾ ಆಗಲ್ಲ ಆಗಲ್ಲ ಆಗಲ್ಲ
ಹಂಗೆ ಓದ ಓದ್ ಬಿಡು ಅಂದ್ರೆಲ್ಲ ಎಜುಕಟೆಡ್ ಎಜುಕೇಶನ್ ಬೇಕೇ ಬೇಕು ಯಾಕಂದ್ರೆ ನಾವೆಲ್ಲೇ ಹೋದ್ರು ಈಗ ನಾವೆಲ್ಲ ನಮ್ಮ ರಿಲೇಷನ್ ಒಳ ಒಂದು ಫಕ್ಷನ್ ಹೋಗಿರ್ತವಪ್ಪ ಅಲ್ಲಿ ಇರೋರು ಏ ಮಾಡ್ಬಿಡ್ತ ನಮಗೆ ಕಿಂಡಲ್ ಮಾಡಕ ಅಂತಿ ನೀನು ಎಜುಕೇಟಡ್ ಎುಕಷನ್ ಏನಾಗೈತಿ ಏನಲ್ಲ ಎಲ್ಲ ಕೆಣಿ ಕೆಣಿಕ್ ಕೇಳ್ತಿರ್ತಾರ
ಹಂಗಗೆ ಅದಾರು ಈಗ ಎಲ್ಲಾ ರಿಲೇಷನ್ಸ್ನ ಅವ್ರನು ಜಗ್ಗಿ ಇ ಮಾಡ್ತಾರ ಈಗ ಎಲ್ಲ ಅವ್ರನ್ನ ದುಡ್ಡ ವಿಚಾರಕ್ಕ ನೋಡಿದೆ ಅದು ನೋಡಿದೆ ಎಜುಕೇಶನ್ ನೋಡಿದೆ ಹ ಮಂದಿ ಮಕ್ಕಳ ಬಗ್ಗೆ ಮತ್ತೆ ಅವ್ರ ಮಾತಾಡಿಲ್ಲ ಅಂದ ಊಟ ಮಾಡಿ ದರಗದೇ ಇಲ್ಲ ಅವ್ರೀ
ಹ್ಮ್ ಏನ್ ಮಾತಾಡ್ತಾರ ನಪ್ಪ ನಮ್ಮ ಬಗ್ಗೆ ನಾವ್ ಹೆಂಗ ಇರ್ತಿವಿ ನಮ್ಗ್ ಗೊತ್ತಿರ್ತವ ನ ಮುಂದ ಹೆಂಗ್ ನಮಗೆ ಗೊತ್ತ ದೆ ಇವರು ಮತ್ತೊಬ್ಬ್ರ ಬಗ್ಗೆ ತ ಒಂದು ಏನ್ ಮಾಡ್ತಾರೆ ತರಂತೆ
ಹ್ಮ್ ನಂಗೆ ಮತ್ತೆ ಏನ್ ಮಾಡಕ್. ಕ ಕಲ್ಲ.
ಹ್ಮ್ ಅ ಎಜುಕೇಶನ್ ಬೇಕು ಈ ಕಡೆ ದುಡ್ಡುನು ಬೇಕು ಅದಕ್ಕ ಏನ್ ನಡಬೇಕು ಕತ್ತಾಗಲ ಆಗ್ಬಟ್ಟದ.
ಹ್ಮ್ ನೀವ ನ್ ಮಾಡ ಮತ್ತತ್ ಯಾವ್ದನ್ ಬಿಸ್ನೆಸ್ ಬಿಸ್ನೆಸ್ ಮಾಡ್ಬೇಕಲ್ ಮತ್ತೆ ಹಂಗೆ.
ಏ ಹೋಗಿದ್ದೆ ಟ್ರೇಡಿಂಗ್ ಕಲಿಬೇಕ ಅಂತೇಳಿ ಫೀಸ್ು ಜಾಸ್ತಿ ಹೇಳಿದ್ರಪ್ಪ ಮತ್ತೆ ಇನ್ವೆಸ್ಟ್ ಮಾಡ್ಬೇಕು ಇನ್ವೆಸ್ಟ್ ಮಾಡಿಂದ. ಇಷ್ಟ ಎಷ್ಟ ದಿನ ವೇಟ್ ಮಾಡ್ಬೇಕು. ಅಂದ್ರಲ್ಲ ನಮಗ್ ವೇಟ್ ಎಲ್ಲ ಮಾಡಾಕಲ್ಲ ಅವಂದ ಅವೆ ಬರ್ಬೇಕು.
ಹಾ ಹೌದ ಹೌದ ಹೌದೌದು.
ನಾವ ಒಂದು ಸಣ್ಣದ ಚಾದ ಅಂಗಡಿ ಹಾಕಿವ ಅಂದ್ರು ಅದು ಇವತ್ ಐದನೂರು ರೂಪಾಯಿ ಅದಕ್ಕೆ ಇನ್ವೆಸ್ಟ್ ಮಾಡಿ ಅಂದ್ರ ನೈಟ್. ನಟಿಗೆ ಒಂದು ಎಡು ಸಾವರ ಪ್ರಾ ಆಗಿೆ. ಹ್.
ಹಾ ಆದ ತೋ ಈಗ.
ಅಂತ ಬ ಬಿಸಿನೆಸ್. ಹಡೋಗ. ಏಸ್ ಸುಮ್ನೆ ಒಂದು ಲಕ್ಷ ರೂಪಾಯಾತ. ಹತ್ತ ಹತ್ತು ವರ್ಷ ಕಾಯ್ದದೆಲ್ಲ ಆಗಲ್ಲ ಈಗ ಯಾರಿಿಗೆ ಪೇೇಶನ್ಸ್ ಇಲ್ಲ ಅಷ್ಟು.
ಅಷ್ಟ ಇಲ್ಲ ಬಿುಡು ಪೇೇಶನ್ಸ್ ಒಂದ್ ಎರಡ್ ಮೂರ್ ವರ್ಷ ತನ ಮೂರ್ ನಾಕು ವರ್ಷ ತನ ಕಾಯ್ಬೇಕಂದ್ರ.
ಹ್ಮ್ ಈ ಹತ್ತನತ್ತ ಪೇಪರ್ ಬರ್ ಬಂದಿರ್ತಿವಿ ಬದ ಬಂದಂದು ವಾರ ತನಕ ಕೂ ಕ ಕುಡುದಾಗಲ್ಲ ನ್ ಕೈಲಿಕ್ಕೆ.
ಯಾವಾಗ ಬರ್ತಾ ಹಂಗೆ ಅದ ಹಂಗಗೆ ಅದ.
ಹೌ ರ. ಮತ್ತ ಶಾನ ತನ ಮಾಡಬೇಕು. ಆಗ್ತದೆಲ್ಲ ಹುಚ್ ಮಾಡಕಕ್ಕಗಲ್ಲ.
ಹಾ ಯಾರು.
ಹ್ಮ್.
ಹ್ಮ ಹ್ಮ.
ಮತ್ತೆನಪ್ಪ ಸಮಾಚಾರಏನ್ ಬಾಳ ದಿನ. ಫೋನ್ ಮಾಡಿ.
ಏನಲ್ ನೋಡುವ ನಮ್ಮ ಅಣ್ಣಂದು ಮ್ಯಾರೇಜ್ ಇತ್ತು. ಹ ಹದ್ನೈದನೇ ತಾರೀಕು.
ಯಾವ್ದ ಯ್ದನ.
ಹಾ. ಇ ತಿಂ ಹದಿನೈದುಕ್ಕಾ.
ಎಲ್ಲಿ.
ಇಡ್ಲ ಇ ನಮ್ ಹೊಊರ ಐಕರ.
ಹ್ಮ ಹ್ಮ.
ಹ್ಮ್ ಮನೆಿ ಮುಂದಾನನೆ ಮಾಡಕತ್ತೀವಿ ಮದ್ವಿ.
ಮಾಡಿ ಮಾಡ್ರಿ ಬಂತು ಮದುವೆ ಆಗಲೇ ಬೇಕಲ್ಲ ಈಗ ಹುಟ್ಟಿದ್ಮೇಲೆ ಗಂಡು ಹೆಣ ಜೋಡೆಗೆ ಸಾಹೇಬ
ಹ್ಮ್ ಹ್ಮ್ ಜೋಡಾಗಿ ಸಾವೆ
ಯಾಕಂದ್ರ ಏ ಬರಂತಾರ ನಿಮ ಮದ್ವಿ ನಮ್ಮ ಮನೇನ್ ಮದ್ವಿ ತಂಗ ಬರ್ತಿತ್ತು
ಅದೇ ನಾವ್ನು ಇದು ಏನಪಾ ಶಾದಿ ಇದು ಫಂಕ್ಷನ್ ಅಲ್ಲಿ ಬುಕ್ ಮಾಡ್ಬೇಕಕ್ ಮಾಡಿದ್ವಿ ಇಲ ಸಾಪಿಾಗ ಹವಿ ಅಮೌಂ ಹೇಳಿದ್ರ ನಲವತ್ತ ಸಾವಿರ ಐವತ್ತು ಸಾವಿರ ಹೇಳಿದರಾ
ಏ ಅದಷ್ಟೇ ಕೊ ಮ ನಿಮ ಮುಂದ್ ಮಾಡಿದ್ರರು ಒಂದ್ ಹದನೈದು ಸಾವಿರ ಟೆಂಟ್ ಮತ್ತೆ ಮಿಕ್ಕಿದ್ ಅಕ್ಕ ಮತ್ತೆ ಅದಕ ಆತದಲ್ಲ ಅಡ್ಗಗೆ ಅದಕ್ಕೆ ಅದಕ್ಕಂತ
ಅಪ್ಪ ಅಂತ ಬಿುಟ್ಟ ಮಾಡಿಲ್ಲಲ್ಲಿ
ಈಗ ಊರ್ ಬಿಟ್ಟು ಹೊರಗೆ ಬಂದ್ ಮಾಡಿದ್ರುನು ಓಡಾಡೋರ್ ಇರ್ಬೇಕಪ್ಪ ಮನ್ಯಾಗ ಅಂದ್ರೆ ಏನ ಸಣ್ಣ ಪುಟ್ಟ ವಸ್ತುವ ಅರಿ ಬಿಟ್ಟ ಬಂದ್ರು ಸಡನ್ ಆಗ ಹ್ತರ ಬರ್ತದ ಊರ್ ಬಿಟ್ಟು ಬಾಳ ದೂರ ಬಂದಿರ್ತ ಇಲ್ಲಿ ಎಲ್ಲ ವಸ್ತು ಕೊಂಡ್ಕೊಂಡೆ ಬರಬೇಕತದ
ಎಲ್ಲ ವಸ್ತು ಕೊಂಡ್ಕೊಂಡ್ ಬರ್ಬೇಕತ್ತ ಮತ್ತತ್ ಯಾರ್ ತರತರ್ ಹೋಗಿ ಅಲ್ಲಿ ತಿರುಗಾಡು ಇಲ್ಲಿ ತಿ ಅೇ ಊರಾಗಿದ್ದೀವ ಅಂದ್ರ ನಡ ಈ ಮನೆಗ ಇರ್ತವಲ್ಲ ಸಾಮಾನುಗಳು ಏನಿದ್ರನು ಆಯ್ ಮನೆಗ ಇರ್ದ ಹೊಲ್ತಪ ಸಾಮಾನ ತರ್ಬೇಕ ಆ ತಲ್ಲ ತಲ್ಲಿ
ಅದೇ ಸುಮ್ಮ್ ಮನೆ ಮುಂದ್ ಮಾಡದ್ವಲಪ ಬೆಸ್ಟ್ ಕೆಲಸ ನೋಡ ಮನೆ ಮುಂದ ಮಾಡುದು ಯಾಕಂದ್ರೆ ನಮ್ಮ್ನೆ ಓಡಾಡ್ ನಾವು ಮಾಡದ ಪ ಅದುಕಖಷಿನೇರೆ
ಹ್ಮ ಹ್ಮ
ಮತ್ತತ್ ಆಜುಬಾಜು ಆಜುಬಾಜು ಮನನವರು ಇರ್ತಾರ ಈಗ ಬೀಗರ್ಕಿನ ಜು ಮನೆಯನವರ ಬಾಳ ಹೆಲ್ಪ್ ಆಗೋದು
ಹ್ಮ್ ಹ್ಮ್ ಹ್ಮ್್ ಈಗ್ರ ಏನ್ ಮಾಡ್ತಾರಪ್ಪಾ ಬರ್ತಾರ ಸು್ ಆಯ್ತ ಸ್ವಲ್ಪ ಕೆಲ್ಸ ಮಾಡ್
ಅವ ವಿ ಐ ಪಿಗಿನ ಹತತಪ್ಪ ವಿ ಐ ಪಿಿನ ಯಾರೋ ಎಮ್ ಎಲ್ ಎಂ ಪಿ ಬಂದ ಒಂದ ಆ ಏನೋ ಮಾಡುತ್ತರೆ, ಏನೇನ
ಸುಮ್ಮ ನಾನೇ ದೊಡ್ಡ ಇದ ಅಂತ ತ ಮಾಡಿ
ಹ್ಮ್ ಹಳ್ಳಿಗಳದಾಗ ಹೆಂಗಂದ್ರ ಒಟ್ಟ ಕಾಸ್ಟ್ ವೆಜ್ ಎಲ್ಲ ಏನಲ್ಲ ಅಜು ಬು ಬೇಕಾದದ್ ಕಾಸ್ಟ ನಾವ ಇರ್ಲವ ಮನಿ ಬಾಜು ಒಂದು ಫಂಕ್ಷನ್ ಅಡದ ಅ್ರ ತಮ್ಮ ಮನಿಗೆ ಕೆಲಸದಗತಿ ಮಾಡ
ಹಾ ನೋಡ ಅ ನಮ್ದ್ ಹಂಗೆ ನೋಡಿ ಮನಿ ಬಾಜು ನಮ ರಿಲೇಷನ್ವ್ರ ಅಲ್ಲ ಅಂದ್ರನು ಪಾಪ ಏನಂದ ನಮ್ ಮನ ಫಂಕ್ಷನ್ ಇರ್ಲಿ ಎಲ್ಲಾ ಬಂದ್ ಮಾಡ್ತಾರ
ಈಗ ಮಾಡ್ತಾರ ಹಳ್ಳೆ ನಡೀತದ ಶೀಟೆಗೆ ನೋಡ ಒಂದ ಚೂರು ಕಸ್ಟ್ ವಜ್ ಇರದಂದ್ರೆ
ಹ್ಮ್ ಹ್ಮ್ ಮತ್ತೆ ಬರ್ಬೇಕ ನೋಡ್ಪ ಮತ್ತೆ ಹ ಮಾಡ್ರ ನನ್ಗ ಹ್ಮ್ ಸರಿತೋ ನಾ ಹಚ್ಚಾತಿನಿ ಫೋನ್ನ
ಮದುವೆ ದಿನ ಅಚ್ಚು ಬರ್ತೀನಿ